ಹಲೋ ಏನ್ ಮಾಡ್ತಿದೀಯ
ಏನಿಲ್ಲ ಸ್ವಲ್ಪ ಕೆಲ್ಸ ಇತ ಮಾಡ್ಕೊತಾ ಇದ್ದೀನಿ ನೀನ್ೇನ್ ಮಾಡ್ತ ತಿದಿಯಾ
ನಾನು ಏನಿಲ್ಲ ನೋಡು ಹಾಸಗೆ ಮೇಲೆ ಹಂಗೆ ಬಿದ್ದಿದ್ದೀನಿ ಚಲ್ವಾಗಿಾಗ ನ ಸುಸ್ ಊಟ ಇನ್ನ ಇಲ್ಲ ಚಹಾ ಕುಡ್ ಕಕೊಂದೆ ಸುಸ್ತಾಗಬಿಟ್ಟಿತ್ತು ನನ್ಗೆ ತತ್ತ ಸಮಾಚಾರ ಏನಿಲ್ಲ ನೋಡಿ ಏನು ಕರೆನೆೆ ಮಾಡಿಲ್ಲಲ ಹ್ಮ
ಏನಿಲ್ಲ ಇ ಸ್ವಲ್ಪ ಕೆಲ್ಸದಲ್ಲಿ ಅವನ್ ಏನೇ ಮಾಡ್ತಿಲ್ಲ ಇನ್ನ ನಡತೈತೆ ಅದು ಸಿಗೋತರ ಎಲ್ಲ ಹ್ಮ್
ಏನಿಲ್ಲ ವೇಸ್ಟ್ ಆಗುತ್ತೋ ಅಷ್ಟು ಪ್ರಯತ್ನ ಪಡೋ ಪ್ರಯತ್ನ ಪಟ್ರೆ ಪ್ರತಿಫಲ ಇದ್ದೇ ಇರುತ್ತಲ್ಲ ಹ್ಮ್ ನಾನು ಇನ್ನ ಓದ್ ತಾನೆ ಇ ನೀವು ಓದೋದು ಯಾವಾಗ ಮುಗಿಯತೋ ನಾನು ಯಾವಾಗ ನಿಥರ ಕೆಲಸ ಹುಡುಕ್ತೀನೋ
ಹ್ಮ್ ಹಾ ಗೊತ್ತೇ ಬಿಿಡು
ಹ್ಮ ಮರ್ಯಾದೆ ಪಾಠ ಕೇಳ್ಬೇಕು ಬರ್ ಬೇಕು ಅದ್ ಹೆಂಗ್ ನಿನ್ ವಿದ್ಯಾಭ್ಯಾಸ ಎಲ್ಲ ಮುಗಿಸತೇನಪ್ಪ
ಹಾ
ತರಗತಿಲ್ಲಂತೂ ಹಂಗೆ ರಾಮಾಯಣ ಮಹಾಭಾರತದ ಥರ ಕುಯತಾನೇ ಇರ್ತಾರೆ ಎ ತರಸತಿ ಬೇಕಗೆ
ರಾಮಾಯಣ ಮಹಾಭಾರತ ಮಹಾಭಾರತ ಅನ್ನೋಸಲಲ್ ನಂಗಗೆ ಏನೋ ನೆಪ ಬಂತು ನೀನ್ ಮಹಾಭಾರತ ಚೆನ್ನಾಗ್ ಹೇಳ್ತೀನಿ ಎಲ್ಲಾ ಹೇಳು ನಂಗೆ
ಏನ್ ಹೇಳಿ
ಯಾವ್ದಾದ್ರರು ಹೇಳು ಒಂದು
ಈೊ ಏನ್ ಹೇಳಿ ಇಂತ ಹಲೋ ಕೇಳಿಸತಿದಯ ನನ್ ಮಾತಾಡ್ತೀರಾ
ಹ್ಮ್ ಕೇಳಿಸ್ತಿದೆ ಹೇಳು
ಏನು ಕೇಳ್ತಿದ್ದೆ ನೀನು
ಮಹಾಭಾರತದ್ದು
ಮಹಾಭಾರತದ್ದ ಯ ನಿನ್ಗ ಯಾವ್ದಾದ್ರು ಬಾಗ ಹೇಳ್ಬೇಕಂತಿದಯ ಇಲ್ಲ ನನ್ಗಿಷ್ಟ ಇಷ್ಟವಾಗಿರೋದಿಲ್ಲ
ತೋ ದ
ನನ್ಗಿಷ್ಟ ಆಗಿರೋದಂದ್ರೆ ಇವರು ಪಾಂಡವರು ಚಿಕ್ಕ ಕವರ್ ಇದ್ದಾಗಿನ ಕತೆ ಹೇಳ್ದ ಒಂದು ಹ್ಮ್ ಏನಗತ್ತ ಅಂದ್ರೆ ಪಾಂಡವ ಚ ರಾಜನಿಗೆ ನ್ ಶಾಪ ಇತ್ತಲ್ಲ ವನ್ವಾಸಕ್ಕೆ ಹೋಗೋದು
ಹ್ಮ್ ಹ್ಮ್
ಅವರು ವನ್ವಾಸಕ್ ಹೋದಾಗ್ಲೆೇ ಇವ್ರ ಎಲ್ಲಾ ಪಾಂಡವರು ಹುಟ್ಟ ತಿಂದುು
ಹ್ಮ್
ದೇವತೆಗಳ ಅನುಗ್ರಹಿಂದ ಅದ್ರಲ್ಲಿ ಬೇರೆ ಪಾಂಡುರಾಜನ್ಗೆ ಯಾವ ಸ್ತ್ರೀ ಜೊತೆ ಒಂದಾದ್ರೂ ಇದು ಸಾವು ಸಂಭವಿಸೋ ತರ ಶಾಪ ಆಯ್ತಲ್ಲ ಆದ್ರೆ ಕುಂತಿಗೆ ವರ ಇತ್ತು ದೇವ್ರ ಅನುಗ್ರಹದ್ರಿಂದ ಮಕ್ಕ ಕ ಪಡೆಯದು ಅವಳ ಅದೇ ಅನುಗ್ರಹದಿಂದ ಮೂರ್ ಮಕ್ಕಳ ಪ್ಲೀ ಜನ್ಮ ನೀಡ್ತಾಳೆ ಆದ್ರೆ ಅದು ಮಾದ್ರರಿಗೆ ತುಂಬಾ ಬೇಸರ ತಂದಕೊಡ್ತು ಅಕ್ಕನಿಗ್ ಮಕ್ಳ ಅದು ನನಗ್ ಮಕ್ಳ ಇಲ್ಲ ಅಂತ ಅದಕ್ಕ ಅವಳು ಅವಳ ವರಾನ ಇಳಿಗೆ ಮಾದ್ರಿಗೆ ಮ ಮಂತ್ರ ಹೇಕೊಟ್ಟು ಅಶ್ವಿನಿ ದೇವತೆಗಳಿಂದ ನ ನಕುಲ ಸಹದೇವನ್ ಪಡ್ಕೊಳ್ತಾಳೆ ಪಡ್ಕೊಂಡ್ ಆದ್ಮೇಲನು ಮಾ ಏನ್ ಮಾಡ್ತಾಳೆ ಅಂದ್ರೆ ಪಾಂಡುರಾಜನ ಮೇಲೆ ಆಸೆ ಆಗ್ಬಿಟ್ಟು
ಹ್ಮ್
ಅವನ್ ಜೊತೆಗೆ ಹೋಗ್ಬಿಡ್ತಾಳೆ ಅಂದ್ರೆ ಅವನ್ನ ತತ ಜ ಅ ಪಾ ಪಾಂಡುರ ಜನ್ ಮೇಲೆ ಅಂದ್ರೆ ಆ ದೈಹಿಕವಾಗಿ ಹೋಗ್ತಾಳೆ ಹೋದಾಗ ಗೊತ್ತಲ್ಲ ಪಾಂಡುರಾಜನಿಗೆ ಶಾಪ ಇತ್ತು ಅಂತ ಅದಕ್ಕೆ ಅವನು ಸತ್ತೋಗ್ಬಿಡ್ತಾನೆ ಆಮೇಲೆ ಏನು ಮಾಡೋಕ್ಕಾಗ್ದೇ ಮಾಧರಿ ನನ್ ಗಂಡನ್ ಸಾವಗೆ ನಾನೇ ಕಾರಣ ಅೇ ಅಂತ ಅವಳು ಸತ್ ಹೋಗ್ಬಿಡ್ತಾಳೆ ಮಾದ್ರಿನ ಅದಕ್ಕೆ ಕುಂತಿನೇ ಐದು ಜನ ಮಕ್ಕಳು ನೋಡ್ಕೋತಾಳೆ ಅವರು ಕಾಡಲಿದ್ದೇ ಜೀವನ ನಡೆಸ್ತಿರ್ತಾರೆ ನಕುಲ ಸಹದೇವ ಬೇರೆ ತಾಯಿ ಮಕ್ಕಳು ಅಂತ ಯಾವಾಗೂ ನೋಡೋದೇ ಇಲ್ಲ ಆ ಧರ್ಮರಾಯ ಅರ್ ಅರ್ಜುನ ಭೀಮಾ ಎಲ್ಲ ಅಲ್ಲೇ ಕಾಡಲ್ಲೇ ಎಲ್ಲಾ ಬೆಳ ಅದು ಆಮೇಲೆ ಅವರು ರಾಜ್ಯಕ್ಕೆ ಬರ್ತಾರೆ ಒನ್ ವಸ್ ಎಲ್ಲ ಮುಗಿಸ್ಕೊಂಡು ಮುಗಿಸಕೊಂಡ್ ಬಂದಾಗ ಇವರು ದುರ್ಯೋಧನನ್ ಸೈನ್ಯ ಇತ್ತಲ್ಲ ಅವರಿಗೆ ಸ್ವಲ್ಪ ನನು ಇಷ್ಟ ಇರಲ್ಲ ಪಾಂಡವರು ಬರ್ ಅದ್ರಲ್ಲೂ ಭೀಮ್ನ್ ಕಂಡ್ರೆ ದುರ್ಯೋಧನಾ ಆಗ್ತಾನೆ ಇರಲ್ಲ ಅಲ್ಲ
ಹ ಆಗ್ತಾನೆ ಇರ್ಲಿಲ್ಲ ಅವನು ಜ
ಹ್ಮ್ ಹ್ಮ್ ಅದಕ್ಕೆ ಒಂದಿನ ಏನ್ ಮಾಡ್ತಾನೆ ಅಂದ್ರೆ ದುರ್ಯೋಧನ ಭೀಮನ್ನ ಆಟಾಡೋಣ ಬಾ ಅಂತ ಕರ್ಕೊಂಡ್ ಹೋಗಿ ಅವನ್ಗೆ ಭೀಮನ್ಗೆ ಪಾಯಸ ಲಾಡು ಎಲ್ಲಾ ತುಂಬಾ ಇಷ್ಟ ತಕ್ತಿತ್ತು ಆಾಯಸ್ಲ್ಲಿ ವಿಷಾರಿಸ್ಬಿಟ್ಟು ಭೂಮ ಕೊಟ್ಟಿದ್ದಾನೆ ಭೀಮಾ ಅರೇ ಪಾಯಸ ಇದು ಅಂತ ಜಾಸ್ತಿ ಖುಷಿಯಿಂದ ಎಲ್ಲಾ ಪಾಯಸ ಕುಡ್ದು ಲಾಡುನು ತಿನ್ಬಿಡ್ತಾನೆ ತಿಂದಾದ್ಮೇಲೆ ಗೊತ್ತಲ್ಲ ಅವನು ಸತ್ತೋಗ್ಬಿಡ್ತಾನೆ ಸತ್ತೋಗಿಂದ ಅವನ ದುರ್ಯೋಧನ ನೀರಿಗೆ ಎಸಿತಾನೆ ನೀರಿಗೆ ಎಸದಿಂದ ಎಲ್ರುೂ ಎಲ್ರೂ ಒ ಅಂದ್ರೆ ಒಂದ ವಾರದ ಮಟ್ಟಿಗೆ ದುರ್ಯೋಧನ ದುರ್ಯೋಧನ ಏನು ಹೇಳಿರಲ್ಲ ಎಲ್ರಿಗೂ ಹಿಂಗ ಆಯ್ತು ನಾನ್ ಕರ್ಕೊಂಡ್ ಹೋಗಿದ್ದೆ ಅಂತ ಅವನ್ ಮುಂದೇನೆ ಇರ್ತಾನೆ ಇವ್ನ್ ಬರ್ದೇ ಇರೋದ್ ನೋಡಿ ಎಲ್ರೂ ಸತ್ತೋಗಿದ್ದಾನೆ ಭೀಮಾ ಅಂತ ತಿಳ್ಕೊಂಡ್ಂಬಿಟ್ಟಿರ್ತಾರೆ ಮತ್ತ ಆಮೇಲೆ ಅಲ್ಲಿ ಅವನ್ನ ನೀರಿಗೆ ಎಸದ್ ಬಂದಿರ್ತಾನೆ ನೀರಲ್ಲಿ ಆಹ ಇವರು ನಾಗಕನ್ ನಾಗರ ನಾಗೇಂದ್ರ ನಾಗರಾಜ ಇರ್ತಾನಲ್ಲ ಅವನು ಭೀಮನ್ ದೇಹದಲ್ಲಿರೋ ಎಲ್ಲಾ ವಿಷ ಹೀರ್ ಕೊಂಡು ಅವ್ನ್ನ ಮತ್ತೆ ಭೂಮಿಗ ತಂದು ಬಿಡ್ತಾನೆ ಯಾಕಂದ್ರೆ ಅವ್ರರೆಲ್ಲಾ ದೇವತೆಗಳಿಂದ ಹುಡ್ತವ್ರಲ್ಲ ದೇವತೆಗಳ ಅನುಗ್ರಹ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಆಮೇಲೆ ಇ ಒಂದು ಭೀಮನ್ ಪುಣ್ಯತಿಥಿ ಮಾಡಬೇಕು ಅಂತ ಅಲ್ಲಿರೋ ಎಲ್ಲಾ ಸ್ವಾಮಿಗಳ ಕರ್ಕೊಂಡಂಬಂದು ಊಟಕ್ಕೆ ಹಾಕ್ತಿರ್ತಾರೆ ಅದೇ ಗುಂಪಲ್ಲೇ ಇವ್ನು ಭೀಮನು ಬಂದಿರ್ತಾನೆ
ಹೌ
ಭೀಮಂಗೆ ಒಂದ ಏನು ಅಂದ್ರೆ ಅವ್ರ ಅಮ್ಮ ಕುಂತಿ ಇದಾಳ ಕುಂತಿ ಕೈಯಿಂದ ತುತ್ತು ತಿನ್ನೋವರೆಗೂ ಅವನ್ಗೆ ಹೊಟ್ಟೆನೆೇ ತುಂಬ್ತಿರಲ್ಲ ಅಲ್ಲಿ ಅಡ್ಗೆ ಮಾಡಿರೋದನ್ನೆಲ್ಲಾ ಹಂಗೆ ಬಡಸ್ತಾನೆ ಇರ್ತಾರೆ ಅವನ್ಗೆ ಎಷ್ಟು ಬಡಸಿದ್ರು ಅವಂಗೆ ಊಟನೆ ತುಂಬ್ತಿರಲ್ಲ ಇನ್ನೂ ಹಾಕಿ ಇನ್ನೂ ಹಾಕಿ ಹಾಕಿ ಅಂತಾನೆ ಅಲ್ಲಿ ತನ್ನ ಮುಖ ಮುಚ್ಚಕೊಂಡ್ ಬಂದಿರು ತ ನೌನು ಅಕ್ಕಿ ಹಾಕಿ ಅಂದ್ರು ಒ ಕುಂತಿ ಹತ್ರ ಹೋಗಿ ಹೇಳ್ತಾರೆ ಹಿಂಗೆ ಹ ಇವರು ಸನ್ಯಾಸಿಗಳ ಗುಂಪಿನಲ್ಲಿ ಒಬ್ಬ ಬಾಲಕನ ಹೊಟ್ಟೆನೆೇ ತುಂಬುತ್ತಿಲ್ಲ ಎಷ್ಟು ಅಡಗೆ ಮನೆಯಲ್ಲಿರೋ ಊಟ ಎಲ್ಲ ಖಾಲಿ ಆಗ್ತಾ ಬಂತು ಅವನು ಹೊಟ್ಟೆನೆೇ ತುಂಬ್ತಿಲ್ಲ ಅಂತ ಹೇಳ ತಾರೆ ಅವಾಗ ಕುಂತಿಗೆ ಅನುಮಾನ ಬರುತ್ತೆ ಇಷ್ಟೊಂದು ಊಟ ಊಟ ಮಾಡೋದು ಭೀಮನಲ್ಲದೆೇ ಬೇರೆ ಯಾರೂ ಅಲ್ಲ ನನ್ನ ಮನ್ಸಿನ ಮಾತು ನಿಜ ಆಯ್ತು ಭೀಮಾ ಸತ್ತಿರಲ್ಲಾ ಬದುಕೆ ಇರ್ತಾನೆ ಅಂತ ಅವ ಓಡೋಡಿ ಬಂದು ಒಂದೇ ಒಂದ್ ಲಾಡು ನ ಅವನ್ ಕೈಗಿಡ್ತಾಳೆ ಆ ಲಾಡು ತಿಂದ ತಕ್ಷಣ ಇಡೀ ಅರಮನೆ ಕೇಳೋತರ ಅವನು ಡರ್ಕಿ ಹೊಡಿತಾನೆ ಆವಾಗ ಮುಸುಕ್ ತೆಗಿತಾನೆ ಎಲ್ರಿಗೂ ಎಷ್ಟು ಖುಷಿ ಆಗುತ್ತೆ ಅ ಅಂದ್ರೆ ಆದ್ರೆ ಭೀಮಾ ಎಷ್ಟು ಒಳ್ಳೆಯವನು ಅಂದ್ರೆ ದುರ್ಯೋಧನನೇ ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ಅಂತ ಯಾರು ಹತ್ರನೂ ಹೇಳಲ್ಲ
ಹೌದೌದು
ಹ್ಮ್ ಅಂದ್ರೆ ಅದಕ್ಕೆ ಹೇಳದು ಒಳ್ಳೆಯವ್ರಿಗೆ ಯಾವತ್ಲೂ ಒಳ್ಳೇದಾಗುತ್ತೆ ಅಂತಾರಲ್ಲ ಹ್ಮ್ ಅದೇ ಇನ ಓದ್ತಿದೀನಲ್ಲಾ ಹೇಳ ಆದತರೆ ಹಂಗೆ ಧಾರಾವಾಹಿ ಅವನ್ನೆಲ್ಲಾ ನೋಡಿ ತಿಳ್ಕೊಂಡಿರೋದು ಆಮೇಲನುೂ ದುರ್ಯೋಧನ ಒಳ್ಳೆವ್ನ ಆಗೋದೇ ಇಲ್ಲ ಅವ್ನು ಮಾಮಾ ಶಕ್ ನೀ ಇರ್ತಾನಲ್ಲ ಅವನ್ ಅವ್ನ ಮಾತು ಕೇಳಿ ಹಾಳಾಗಕ್ತ ಇರ್ತಾನೇ ಇರ್ತಾನೆ
ಹ್ಮ ಹ
ನಿಮ್ ಶಾಲೆಲಿ ಇದ್ನೆಲ್ಲಾ ಕಲ್ಸಲ್ಲ
ನಮ್ಮ್ ಶಾಲೇಲಿ ಇವೆಲ್ಲಾ ಹೇಳ್ಕೊಡಲ್ಲ
ಹೇಳಿಕೊಡಲ್ಲ
ಹ್ಮ್
ಹ್ಮ ಬಿಡು ನಾನಿ ಲ್ಲಾ ನೀನ್ ಅವಾಗವಾಗ ಕರೆ ಅೇ ಮಾಡ್ತಾನೆ ಇರು ನಾನನ್ ಹೇಕೊಡ್ತೀನಿ ಅಲ್ಲ ಗೊ ಕುತ್ತ
ಹೌದ ಹೌದು ಚೆನ್ನಾಗ
ಆ ತರ ಎಲ್ಲ ಹ್ಮ್ ಆ ಹಳೆ ಮೌಲ್ಯಗಳನ್ನೆಲ್ಲ ನಮ್ಮೂ ರೂಢಿ ಮಾಡ್ಕೊಂಡ್ರೆ ಮನೇೆಯಲ್ಲಿ ಯಾವುದೇ ಜಗಳ ಬರಲ್ಲ ಏನು ಇವಾಗ ನೋಡು ಭೀಮಾ ಏನಾದ್ರು ದುರ್ಯೋಧನ ಹಿಂಗೆ ಸಾಯ್ಸಕ್ ಪ್ರಯತ್ನ ಪಟ್ಟಂತ ಎಲ್ರೂ ಮುಂದೆ ಹೇಳಿದ್ರೆ ಮತ್ತೆ ಎಲ್ಲ ದುರ್ಯೋದ ನನ ಬೈಯ್ಯೋದು ಜ ಗಳ ಪ್ರಾರಂಭ ಆಗ್ತಿತ್ತು ಆದ್ರೆ ಭೀಮಾ ಅಲ್ಲಿಗೆ ಅಲ್ಲಿಗೆ ಮುಗಸ ಹೆ ಮನೇಲ್ಲೂ ಅಪ್ಪ ದೊಡ್ಡಪ್ಪ ಚೆನ್ನಾಗಿರ್ಬೇಕು
ಹಾ
ನಂದು ಊಟ ಮಾಡ್ಬೇಕು ಇನ್ನೂ ಮಾಡಿಲ್ಲ
ಅವೌದ
ಚಹಾ ಕುೂಡುದವಿ ಇವಾಗ ಆ
ಹ್ಮ್
ನೀನ್ ಕೆಲ್ಸ ಅಂದಲ್ಲ ಮಾಡ್ ಮಾಡತಿದಯಾ ಇನ್ನು ಹ್ಮ್ ನೋಡು ಎಲ್ಲಾ ವಿಚಾರ ಮಾಡಿ ಕೆಸಕ್ ಸೇರ್ ಮುಂದೆ ಅದೇ ಕೆಲಸ ಮುಂದುವರೆಸ್ಬೇಕಲ್ಲ ನಾನು ವಿದ್ಯಾಭ್ಯಾಸ ತ ಮುಗದ ಮೇಲೆ ಏನ್ ಮಾಡಬೇಕು ಅಂತಾನೇ ಗೊತ್ತಿಲ್ಲ
ಹ್ಮ್ ಏನ್ ಸಿಗುತ್ತೆ ಬಿಡು ಏನ್
ಹ್ಮ ಇವಾಗಿಂದನೇ ಇವಾಗಿಂದಾನೇ ಆ ಕಡೆ ಗಮನ ಕೊಡ್ತೀನಿ ನನ್ ದು ಇನ್ನೊಂದು ವರ್ಷ ವರ್ಷದಲ್ಲೇ ಮುಗಿದು ಹೋಗುತ್ತೆ ವಿದ್ಯಾಭ್ಯಾಸ
ಹ್ಮ್
ಆಮೇಲೆ ಕೆಲ್ಸ ಎಲ್ಲಾದ್ರೂ ನಾನು ಶ ಶಿಕ್ಷಕ ವೃತ್ತಿನೇ ನೋಡ್ತೀನಿ ಈ ತರ ಮಕ್ಕಳಿಗೆ ನಾನು ರಾವ ರಾಮಾಯಣ ಮಹಾಭಾರತ ಹೇಳ್ಕೊಂಡಿರ್ಬೋದು
ನೂಡ ಸಾಕು
ಹ್ಮ್ ಅದ್ರಲ್ಲೂ ಪ್ರೌಢಶಾಲೆ ವಿದ್ಯಾರ್ಥಿ ಗಳಿಗೆ ಶಿಕ್ಷಕ ಆಗ್ಲಿ ಕನ್ನಡ ಪಾಠ ಕನ್ನಡ ಪಾಠ ಇದಾವಲ್ಲ ಎಲ್ಲ ಅವೆ ಪಾಠ ಪದ್ಯ ಎಲ್ಲ ಆ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಇದವೆ ಇದ್ದಾವೆ ಹ್ಮ ಸರಿ ಮತ್ತೆ ಏನೋ ಕೆಲ್ಸ ಇದೆ ಅ ಮುಂದುವರಿಸು
ಹ್ಮ್ ಸರಿ ಸರಿ ಹುಷಾರ್ ಇಲ್ಲ
ಸರಿ
ಹ್ಮ್